ಹಲೋ ಆ ಮಾಮ ಕೇಲಸ್ಟೈತೆ
ಹ್ಮ್ ಅಷ್ಟೊಂದ ಸುಸ್ತ ಆಗ್ಬಿಟ್ಟೈ್ತಾ
ಹ್ಮ್ ಸುಸ್ತ್ ಆಗ್ಬಿಟ್ಟೈತೆ ಸ್ವಲ್ಪ್
ಕೆಲ್ಸ ವಹಿಸ ಕೊೊಟ್ಟಗರ್ ನಿನ್ಗೆ ಎರಡು ಕೆಲಸ ಜಾಸ್ತಿ ಆಗ್ಿಬಿಟ್ಟೈತ್ತು ನಿಮಗೆ
ಹ್ಮ್ ಹೌದು ಎರಡೂ ಕಡೆ ಓಡಾಡ್ಬೇಕು
ಹ್ಮ್ ಸ್ವಲ್ಪ ನಿಧಾನ ಓಡಾಡ ಅಷ್ಟ್ ಜೋರಾಗ ಏನ ಓಡಾಡ್ತಿ
ಅ ದೊಡ್ಡ ದೊಡ್ಡ ಬಿಲ್ಡಿಂಗ್ ನ ಓಡಾಡೋ ಅಷ್ಟ ಸಾಕಾಗತ್ತೆ
ಹೌದಾ ಪಾಪ ಬಂದ್ಬಟ್ಟ ತಕ್ಷಣ ಆತ್ ಮಲ್ಕೊ್ಂಬಿಟ್ಟಿದ್ದೆ
ಹ್ಮ್
ಹ್ಮ್ ಬೆಳಿಗ್ಗೆ ಎಷ್ಟೊದ್ಗೋದೆ
ಬೆಳಿಗ್ಗೆ ಎಂಟು ಗಂಟೆ
ಹ್ಮ್ ಎಂಟು ಗಂಟೆಗೆ ಹೆಲ್ಲೆ ಮೆಜೆಸ್ಟಿಕ್ ಅಲ್ಲಿದ್ದ
ಇಲ್ಲ ಮನೆ ಬಿಟ್ಟೆ ಎಂಟು ಗಂಟೆ
ಹ್ಞೂ ಹೋಗಿದ್ದಂಗೆ ಒಂಬತ್ತುವರೆ ಹತ್ತು ಗಂಟೆ
ಹ್ಮ್ ಒಂಬತ್ತುವರೆ ಆಯ್ತು
ಹೌದಾ ಹ್ಮ್ ಅದಕ್ಕೆ ಹೇಳೋದು ಬರೀ ಅದೇನೋ ಬಿಳಿ ಅನ್ನ ಮೊಸರು ತಿಂದ್ರೆ ಹಂಗೆ ಶಕ್ತಿ ತೀರಲ್ಲ ಸ್ವಲ್ಪ ಪೋಷಕಾಂಶ ಇರೋ ಊಟ ಮಾಡ್ಬೇಕು ಅಂತ
ಹ್ಮ್
ಹ್ಮ ನೀನ್ ಚಿಕನ್ನು ಮಟನ್ನು ತಿನ್ನಲ್ಲ ಅಂತಿಯ ತಿನ್ಬಿಟ್ಟು ಹ್ ನನಗ್ ಮಾತ್ರ ಹೇಲ್ತಿಯಾ ನೀವ್ ಆರು ತಿಂಗಳಿ ಗ ವರ್ಷಕ್ ಒಂದಸಲ ತಿನ್ತೀರಾ ಹ ಅಲ್ವಾ ತಿನ್ಬೇಕಕ್ ತಾನೆ ನೀ ನನ್ನ ನಾನ್ ನೋಡ್ದಂಗೆ ನಿಮ್ಮ ಆಂಟಿ ಮನೆಗೆ ಹೋದಂಗಂದ ಒಂದ್ಿನ ಮಾಡಿದೀರಾ ಅಂತ ಹೇಳಲಲ್ಲ ಅದೇ ನಾನನ್ ಎಲ್ಲಿಗ್ ಬಂದ್ಬಿಡ್ತೀನಿ ಅಂತ ಸ ಎಳ್ಳ್ಣನು ವೇನ
ಹ ಹಂಗಿಲ್ಲ ಮನೇಲಿ ಕಡಿಮೆನೇ ಮಾಡದು
ಮತ್ತತ್ ತಿನ್ನೇಲ್ ಮಾಡ್ತೀರಾ ಹೊರ್ಗಡೆ ತಿಂತೀರಾ
ಹರ್ ಜ
ಹ್ಮ್ ಯಾಕೆ ಮಾಡಿದ್ರೆ ಸುಮ್ಮನೆ ದುಡ್ಡು ಖರ್ಚು ಆಮೇಲೆ ಯಾರಾದ್ರು ಬಂದ್ಬಿಟ್ರೆ ಅವ್ರಿಗೆಲ್ಲ ಕೊಡ್ಬೇಕಲ್ಲ ಅಲ್ವಾ
ಹಂಗಿಲ್ಲ ಟೈಮ್ ಇರಲ್ಲ ಮನೇನ್ ಮಾಡಕ್ಕೆ
ಓಜ್ಜ ಹೊರ್ಗಡೆ ದುಡ್ಕೊಂಡು ತಿನ್ನಾಕೆ ಟೈಮ್ ಇರ್ತೈತಾ
ಹಾ
ನಿಮ್ಮ್ ಆಂಟಿ ನಿ್ ಆಂಟಿಗು ನೀನೇ ಪಾರ್ಸಲ್ ಎತ್ಕೊಂಬಂದ್ ಬಿಿಡ್ತಿಯಾ
ಹ್ಮ್
ಓ ಹಂ ಎಲ್ಲಿಗ ಅಂದ್ರೆ ಇಬ್ರೇ ಅಲ್ವಾ ಇಬ್ರಗೇನೆ ಯಾರ್ ಮಾಡ್ತಾರ ಕುೂತ್ಕೊಂಡು ಅಂತ
ಹ್ಮ್
ಆದ್ರೆ ಮನೆ ರುಚಿನೇ ಬೇರೆ ಇರುತ್ತೆ ಹೊರ್ಗಡೆ ರುಚಿ ಬೇರೆ ಇರುತ್ತೆ ತಾನೇ
ಹೌದು
ಹ್ಮ್ ಮನೆಗ್ ತಗೊಬಂದ್ ತಿನ್ಬೇಕಕ್ ತಾನೆ ಮನೇಲಿ ಮಾಡ್ಕೊಂಡು ಎಷ್ಟ್ ಚೆನ್ನಾಗಿರುತ್ತೆ ನಿನ್ನ ಕುೂತ್ಕೊಂಡು ಮಾಡೋಷ್ಟು ವ್ಯವಧಾನ ಇರಲ್ವೇನೋ ಅಲ್ವಾ ಅಷ್ಟು ಟೈಮ್ ಯಾರು ಕೊಡ್ತಾರೆ ಅದ್ರ ಬದ್ಲಿಕ್ ತಗೊಂಬ್ ತಿಂದ್ಬಿಟ್ಟು ಮಲ್ಕೊಂಬಿಟ್ರೆ ಆಯ್ತು ಸ
ಹ್ಞೂ
ಅನ್ವಾ
ಹೌದು
ಹ್ಞೂ ಒಂದ್ಸಲ ಮಾಡ್ರಿ ಬರ್ತೀನಿ ಮುಂದಿನವರ ನಾನ
ಹ್ಮ್ ಬರ್ರಿ ಮಾಡೋಣ
ಹ್ಮ್ ಹೇಳ್ತಿ ಅಷ್ಟೇ ಸುಮಮ್ಮನೆ ಅ ಚಿಕ್ಕಿ ಮಾಡಿಲ್ಲ ಅದಾಗಿಲ್ಲ ಹ ಚಕ್ಕ ಬಿಟ್ಟ ಸುಮ್ಮನೆ ಆಸೆ ನೀ ಮಾಡಿಸಕೊಂಡೆ ಮಾಡಿಸಕೊತೀನ್ಿ ನೋಡ್ ನೀನ್ನ ನೀನ್ ಎಲ್ಲಿ ನೀನು ಹೆದ ಗಂಟೆವರೆಗೂ ಮಲ್ಕೊ್ಂಬಿಟ್ರು ನಾನನ್ ಹೆಂಗ ಬರ್ಲಿ ಯಾರ ಮನೆ ಹತ್ರ ಹೋಗಿ ಕೇಳಲಿ ಯಾರಿಿಗೆ ಫೋನ್ ಮಾಡ್ಲಿ
ನಂಗ ಅದ ಅದ್ ಅಷ್ಟು ಮಲ್ಕೊಂಡು ನಂಗ ಇನ್ನ ನತ್ಯ ಬರ್ತೈ ಮತ್ತ ತ್ರತ್ರೀ ಡೇಸಿಂದ
ಹ್ಮ್
ಜಾಸ್ತಿ ನಿದ್ದೆ ಬರ್ತೈತೆ
ಮೂರ್ ದಿನ ಇದ ಹ್ಮ್ ನಿದ್ದೆ ಸ್ವಲ್ಪ ಏನೋ ತಡಿೀಬೇಕು ಅಷ್ಟೊಂದು ನಿದ್ದೆ ಮಾಡಿದ್ರೆ ಹಿಂಗೆ ನಮಗೂ ಪ್ರಾಣಿಗಳಿಗೇನು ವ್ಯತ್ಯಾಸ ಇರಲ್ಲ
ಹಾ ಅಲ್ಲ ಈ ಅದೇನ್ ಗೊತ್ತಾ ನಿಮ್ ಗೊತ್ತಿಲ್ಲ ಅನ್ಸ ಸರ್ ನಾನನ್ ಹೇಳ್ತೀನಿ ಕೇಳಿ ಲಯನ್ ಅಂದ್ರೆ ಏನ ಹೇಳಿ
ಸಿಂಹ
ನಡಗ ಹಾ ನಿಮ್ಮ ಎಷ್ಟುವರು ಮಾಡ್ಕೊಳ್ಳೋಂತ ಹೇಳಿ
ನಾನ್ ಗೊತ್ತ
ಸುಮ ಹದ್ ನಾರು ಹಾ ಹದ್ ನಾರು ಗಂಟೆ ಹೊತ್ತು ಮಲ್ಕೊಳ್ಳುತ್ತೆ ಆದ್ರೆ ಅದು ಕಾಡಿನ ರಾಜ
ಓಹೋ ಹಂಗಾರ ನೀನುನು ನಾಡಿಗೆ ರಾಣಿ ಆಗ್ ಅತ್ತೆ
ಹಗೆ ಮನುಷ್ಯ್ರಲ್ಲನು ಯಾರ್ ಜಾಸ್ತಿ ಅವತ್ತು ತುಂಬಾ ನಿದ್ದೆ ಮಾಡ್ತಾರೋ ಅವ್ರಿಗೆ ಬುದ್ಧಿ ಜಾಸ್ತಿ ಇರುತ್ತೆ ಅಂತ ಅರ್ಥ
ಹಾ ಆ ಉದ್ದೇಶದಿಂದ ನೀನ್ ಇಷ್ಟೊಂದು ನಿದ್ದೆ ಮಾಡ್ತೀಯಾ
ಹಾ ಒಳ್ಳೆ ಊಟ ಮಾಡ್ಬೇಕು ಒಳ್ಳೆ ನಿದ್ದೆ ಮಾಡ್ಬೇಕು ಅವಾಗ ಎಂತ ತೊಂದರೆ ಇದ್ೂನು ಇದೋಗ್ಬಿಡತ್ತೆ ಸರಿ ಹೋಗ್ಬಿಡುತ್ತೆ
ಅ ಅಲ್ಲ ಒಳ್ಳೆ ಊಟ ಅಂದರು ನಿಮ ಪ್ರಕಾರ ಒಳ್ಳೆ ಊಟ ಅಂದ್ರೆ ನಿಮ್ಮ ಪ್ರಕಾರ ಎಂಥದ್ದ ಹ್
ಆರೋಗ್ಯವಾಗಿ ಇರುತ್ತೆ ಅಲ್ಲ ಹ ಅನ್ನ ಮೊಸರು ತಿನ್ನೋದ ಎಷ್ಟೋ ನಂ ಡಾಕ್ಟರ ಸಜೆಸ್ಟ್ ಮಾಡಿದರೆ ನೀವು ದಿನ ರಾತ್ರಿ ಮೊಸರನ್ನ ತಿನ್ಬೇಕು ಅಂತ
ಆದ್ರೆ ಕೆಲವರಿಗೆ ಮೊಸರನ್ನು ತಿನ್ಬಾರ್ದು ಅಂತ ಹೇಳ್ತಾರಲ್ಲ
ಇಲ್ಲಲ್ಲ ಈ ಬೇಸಗೆ ಅಂತೂ ನ ಈ ಬೇಸ್ಗೆ ಬನ್ನಿ ದಿನಾ ನೀವು್ ಮೊಸರನ್ನ ತಿಂದರೂ ನಿಮ್ಗೆ ಒಳ್ಳೆದಾಗುತ್ತೆ ಮೊಸರನ್ನ ತಿನ್ನಿ ಮತ್ತೆ ತಂಪಾಗಿರೋ ಜ್ಯೂಸ್ ಕುಡಿಯರಿ ಆಮೇಲೆ ನೀರ್ ಜಾಸ್ತಿ ಕುಡೀರಿ ಆಮೇಲೆ ಆಮೇನ್ನ ನನ್ ಏನ್ ಹೇಳಿದ್ರು ಹಾ ಅದು ಮೊಸ್ರಲ್ಲು ಪ್ರೋಬಯೋಟಿಕ್ ಅನ್ನೋ ಮೊಸರು ಬರುತ್ತೆ ಅದನ್ನ ತಗೊಳ್ಳಿ ಆಮೇಲೆ ಮೊಸರಲ್ಲಿ ಪ್ರೊಬಯೋಟಿಕ್ ಮೊಸರು
ಹಾ ಅದೆ ಎಲ್ಲಿ ಉುಡ್ಕೊಂಡ್ ಹೋಗ್ಬೇಕ ಎಲ್ಲ ಕಡೆ ಸಿಗ್ತೈತಾ
ಹಾ ಸಿ ಕೆ ನಂದಿನಿ
ಹ್ಮ್
ಮಿಲ್ಕ್ ಪಾರ್ಲರ್ಲ್ಲಿ ಎಲ್ಲ ಕಡೆ ಸಿಗುತ್ತೆ
ಹ್ಞೂ ಹೌದಾ ಅದ್ರ ಹೆಸರೇ ಅದಾ ಅಥವಾ ಹ್ಞ
ಏನು
ಮೊಸರು ಹೆಸರು ಈಗೇನೋ ಹೇಳ್ತಾ ಇದ್ದಲ್ಲಾ
ಹ ನಂದಿನಿ ಪ್ರೋಬರ್ ಟಕ್ಕಡ್ ಅದರಲ್ಲಿ ಮಿಲ್ಕಿ ಮಿಸ್ಟ್ ಪ್ರೋಬಯೋಟಿಕ್ ಮತ್ತೆ ಬೇರೆ ಬೇರೆ ಬ್ರ್ಯಾಂಡ್ ಪ್ರೋಬಯೋ ಕಟ್ಟಿ ಕಡತ್ತಲ್ಲ ಆ ಮೊಸರು ಜಾಸ್ತಿ ತಿನ್ನಿ ಆಮೇಲೆ ಸೌತೆಕಾಯಿ ತಿಂತ ಇರಿ ಫ್ರೂಟ್ಸ್ ತಿಂತ ಇರಿ
ಒಂದು ಸೌತಕ್ಕೆ ಯಾರೋ ನನ್ನ ಫ್ರೆಂಡು ಹಾ
ನಂಗೆ ಹುಷಾರ ಇರ್ಲಿಲ್ಲ ಅವಾಗ ಹಾಸ್ಪಿಟ್ಲ್ಗೆ ಹೋದಾಗ ಡಾಕ್ಟರ್ ಬೈದ ಬಿಟ್ಟು ಹಂಗೆಲ್ಲಾ ಇರ್ಬೇಕು ಬೇಕು ಅಂತ ಹೇಳಿ ಕಲಿಸಿದ್ರು
ಎಲ್ಲಿ ಇಲ್ಲೇ ನಿಮ್ಮ ಹಾಸ್ಟೆಲ್ತ್ತ
ಹಾ ಮತ್ತೆ
ಹ್ಮ್
ನಿನ್ನ ಒಂದ್ ತಿಂಗ್ಗಳು ಆಯ್ತ ಅಷ್ಟೇ ಒಂದ್ ತಿಂಗಗಳು ಆಗಿಲ್ಲ ಒಂದ್ ಮೂರು ವಾರ ಆಯ್ತು ಹೋಗಿಬಂದಿ
ಹ್ಮಞ ಹ್ಮ್ ಹ್ಮ್ ಹೌದಾ ಅದಕ್ಕೆ ನೀನ್ನು ಡಾಕ್ಟ್ರ ಏನ್ ಹೇಳಿದಾರ ಅದನ್ನೇ ಹೊಂದಿಸ್ಕೊಂಡು ಹೊಯ್ತಾ ಇದಯಾ
ಹ್ಮ್ ಹೌದು
ಹ್ಮ್ ಮಾಡು ಮಾಡುೋಗ ಮತ್ತತ್ ಸೌತೆ ಕಾಯಿ ರಾತ್ರಿ ಟೈಮ್ ತಿನ್ಬಾರ್ದ ಅಂತೆಲ್ಲ ನೀನ್ ಕೇಳ್ಬ ಕಾಗಿತ್ತಾನೆ ಡಾಕ್ಟ್ರನ ಹಗಲ್ ಮಾತ್ರ ತಿನ್ಬೇಕು ರಾತ್ರಿ ತಿನ್ಬಾರ್ದು ಅಂತ ಯಾರು ನನ್ನ ಫ್ರೆಂಡ್ ಒಬ್ಬ ಎಡದ್ರಪ್ಪ
ಹಂಗಗೆ ಏನಿಲ್ಲ ಹ ಬೆಳಿಗ್ಗೆ ಒಂದ್ ಪೀಸ್ ತಿನ್ ಬೇಕು ಮಧ್ಯಾಹ್ನ ಊಟಕ್ಕೆ ಒಂದ್ ಪೀಸ್ ಸ್ ತಿನ್ಬೇಕು ರಾತ್ರಿ ಊಟಕೊಂದು ಪೀಸ್ ತಿನ್ಬೇಕು ಅಂತ ಹೇಳಿದ್ದಾರೆ ಹ್ಮ್ ದಿನಕ್ ಮೂರ್ ಪೀಸ್ ಅಂದ್ರೆ ಎಷ್ಟ ಆಯ್ತು ಹಂಗಲ್ಲ
ಹ್ಞೂ ಅಷ್ಟೇ ಮೂರಕ್ಕಿಂತ ಜಾಸ್ತಿ ತಿನ್ಬಾರ್ದು ಹ್ಞ
ಹಂಗಲ್ಲ ದಿನಾ ತಿನ್ಬೇಕಲ್ವಾ
ಹ್ಮ್
ಅದಕ್ಕೆ
ಹ್ಮಞ ಓ ಅದಕ್ಕೆ ದಿನ ತಿನ್ನೋದ್ರಿಂದ ವಾರ ಪೂರ್ತಿ
ಹ್ಮ್
ವರ ಪೂರ್ತಿ ತಿನ್ನೋದ್ರಿಂದ ದಿನ ಊಟ ಕೂತಾಗೆಲ್ಲ ಒಂದೊಂದು್ ಪೀಸ್ ತಿನ್ಬೇಕು
ಹ್ಮ್ ತಿನ್ಬೇಕು
ಹ್ಞೂ ಹ್ಞ ಹೌದಾ ಪರವಾಗಿಲ್ಲ ಯಾರೋ ಡಾಕ್ಟ್ರು ಚೆನ್ನಾಗ ಹೇಳಿದ್ದಾರೆ ನಿನ್ಗೆ ಆದ್ರೆ ಸುಸ್ತಾಗಗ್ತಿದ್ದಲ್ಲ ಯಾಕೆ ನಿನ್ಗೆ
ಹೋಗೋದು ಆದೂ ನಿದ್ದೆ ಒಂತ ಬಂದ ಬಿದ್ದ ಮತ್ತಂಗೆ ಇವತ್ತು ಆರು ಆರವರೆಗೆ ಬಂದೆ ಬಂದ ಬಂತಿದ ನಿದ್ದೆ ಬರ್ತೈತ್ ನಿದ್ದೆ ಬರ್ತೈತ್ ಸಾಂಬಾರ್ ಮಾಡಕ್ ಆಗ್ತಿಲ್ಲ ನಂಗೆ ಮಾಡ್ಬಿಟ್ಟು ಬೇಗ ಬೇಗ ಮಾಡಲ್ಕೊಟೆ ನ ಒಂಬತ್ ಗಂಟೆಗೆ ಎ ತಿಂತೆ
ಸಾಂಬಾರ್ ನೀನೇ ಮಾಡಿದ್ದವು
ಹ್ಮ್
ಹ್ಞೂ ಏನು ಸಾಂಬಾರು
ಮುಲಂಗೀಿಸಾರು
ಹ ನಗೆ ಸರ್ ಚೆನ್ನಾಗ್ ಸಾಂಬಾರ್ ಮಾಡಕ್ ಬರ್ತದಾ
ಹ ಭಾರತದ
ಹ್ಮ್ ಉಪ್ಪು ಜಾಸ್ತಿನ ಖರ ಜಾಸ್ತಿನಾ ಹುಳಿ ಜಾಸ್ತಿನ ಎಲ್ಲ ಏನೂ ಇರಲ್ವ ಅದರಲ್ಲಿ
ಏನರಾ ನಾನ್ ಕರೆಕ್ಟಗ ಮಾಡ್ಕೊಂಡಿದೀನಿ ನಾನ್ ತಿನ್ನೋತರ ಮಾಡಿದೀಂತ
ಹಾ ಅದೇ ನೀ ಆಂಟಿ ಗೊ ತಿನ್ನ್ತೀಯಾ
ಹ್ಮ್
ನಿಮ್ಮ್ ಅತ್ತೆ ಮನೆಗೆ ಏನು ಸಾಂಬಾರ್ ಮಾಡ್ತಾರ ಅವಾಗ ತಗೊಬರಲ್ವಾ ನೀವು
ಹ್ಮ್ ಏನ ನಮ್ಮ್ ಮನಲ್ ಮಾಡಿಲ್ಲಾ ಅಂದ್ರೆ ಫೋನ್ ಮಾಡಿ ಕೇಳ್ತೀನಿ ಏನ್ ಸಾರ್ ಅತ್ತೆ ಅಂತ
ಹ್ಮ್ ನಮ್ಗ ಏನಾದ್ರರು ಸ್ವಲ್ಪ ಜಾಸ್ತಿ ಮಾಡ್ತೀರಾ ಅಂತ
ಹ್ಮ್ ಮಾತ್
ಇಲ್ಲ ಮಾಡಿರೋದೇ ಅವ್ರಿಗೂ ಸ್ವಲ್ಪ ಇಕ್ಬಿಟ್ಟು ಒಂದ ಸ್ವಲ್ಪ ತರೋದು ಅಂತ
ಹಾ ಮಾಡಿರುತ್ತೆ ತಗೊಳ್ತೀನಿ ಹೋಗಿ ಸಾಂಬಾರ್ ಹಾಕ್ ಕೊಡತ್ತೆ ಅಂತ
ಹ್ಮ್ ಹೌದಾ
ಹ್ಮ್
ಹ್ಮ್ ಹ್ಮ ಹೆಂಗೋ ಹಂಗಾರೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಟ ಚೆನ್ನಾಗೆ ಮಾಡ್ತಯ
ಹ್ಮ್ ಇನ್ನೊಂದೆರಡು ವಾರ ಅಷ್ಟೇ
ಆಗೋಯ್ತಾ
ಹ್ಮ್
ಹ್ಮ್ ಎರಡು ವಾರ ಆದ್ಮೇಲೆ ಅದೇ ಹಾಸ್ಟೆಲು ಅದೇ ಊಟ
ಹ್ಮ್ ಹ್ಮ್ ಹೌದು
ಕಷ್ಟ ಇವಾಗಿಂದನೆ ಯೋಚನೆ ಮಾಡ್ತ ಯಾಕಪ್ಪ ಎರಡು ವಾರ ಇಷ್ಟ ಬೇಗ ಬಂದ್ಬಿಡ್ತೈತೆ ಅಂತ
ಹ್ಮ್ ಹೌದು
ಹ್ಮ್ ಮತ್ತೆ ಏನ್ ಸಮಾಚಾರ ಪಾಪ ಸುಸ್ತಾಗ್ ಬಿಟ್ಟು ಏನ್ ಸಮಾಚಾರ ಹೇಳಕ್ಕೂ ಆಗಲ್ಲ
ಹ್ಮ್
ಬಿಟ್ರೆ ಸಾಕು ಅದೇ ನಾ ಸಿಂಹ ತರ ಮಲ್ಕೊಬಿಡ್ತೀನಿ ಅವ್ರ ಕಾಡ್ಗೆ ರಾಜ ಆದ್ರೆ ನನ್ ಕಾಡ್ಗೆ ರಾಣಿ ಆಗ್ತೀನಿ
ಹ್ಮ್ ಅವಾಗ ನಮ್ಗೆ ನೆನ್ಪಿನ ಶಕ್ತಿ ಜಾಸ್ತಿ ಇರುತ್ತೆ ನಾವ್ ಎಷ್ಟು ನಿದ್ದೆ ಮಾಡ್ ನಿದ್ದೆ ನಮಗ್ ಬರುತ್ತೆ ನಾವ್ ಏನ್ ಓದಿದೀವೋ ಅದೆಲ್ಲಾ ನಮಗ್ ನಿ ತೆರ್ ಬರುತ್ತೆ ಅವಾಗ ನಮ್ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ ಹ್ಮ್ ನೀವು ರಾತ್ರಿ ಎಲ್ಲ ಮಲ್ಕೊಳಲ್ಲ ಅಲ್ವಾ ಅದಕ್ಕೆ ನಿಮ್ಗೆ ನೆನಪಿನ ಶಕ್ತಿ ಕಡಿಮೆ ರಾತ್ರಿ ಎಲ್ಲಾ ಮಲ್ಕೊಂತೀನಿ
ಗ್ಯಾನ್ಸ್ ನಾನು ನಾಲ್ಕ್ ಗಂಟೆ ನಿದ್ದೆ ಮಾಡಿದ್ರೆ ನಾಲ್ಕ್ ಗಂಟೆ ನಿದ್ದೆ ಮಾಡಿದ್ರೆ ಹೆಚ್ಚ ಹೆಚ್ಚು ಇಪ್ಪನಾಲಕ್ಕು ಗಂಟೆನೆ
ನಾನ್ ನಾನ ನಿಮ್ ಪಿ ಜಿ ಅಲ್ಲಿ ನಿಮ್ ರೂಮ್ ಅಲ್ಲಿ ಇದ್ ಬಿಟ್ಟಿದ್ದಿದ್ರಿ ಬರಿ ಮಲ್ಕೊಂಡೆ ಇರ್ತ ಅಲ್ಲ ಎದ್ದೋಗ ಎದ್ದೋಗಂತ ನಿನ್ಗ್ ದಿನ ಬೈ ಅವನ್ ನಾನ್ ದಿನಾ ಬಯಸ್ಕೊಂತಿದ್ದೆ.
ಹ್ಮ್ ಅದಾಗಲ್ಲ ಬಿಡು ನೀನ್ ಇಲ್ಲಿಗ್ ಬರಲ್ವಲ್ಲ ಈಗ
ಹಾ ನೀವೇ ಮನೆ ಮಾಡ್ತೀರಲ್ವಾ ಇವಾಗ
ಹ್ಮ ಅವಾಗ್ ಬಾ ಅವಾಗ ಹೇಳ್ತೀನಿ ನಿನ್ಗೆ ಹಂಗಿಂಗೆ ಹೇಳಲ್ಲ
ಏನಿಲ್ಲ ಒಂದ್ ಬಕೆಟ್ ನೀರ್ ತಂದ್ಬಿಟ್ಟು ಉಯಿದ್ ಬಿಡ್ತೀನಿ ಹ್ಮ್ ಹ್ಮ್ ಹ್ಮ್ ಹ್ಮ ಎದ್ದಿಲ್ಲ ಅಂದ್ರೆ ಇಲ್ಲಾಂದ್ರೆ ನೀಟಾಗಿ ಎತ್ಕೊಂಡೋಗ್ಬಿಟ್ಟು ವಾಷ್ ಮಾಲ್ ಕೂರಿಸ್ಬಿಡ್ತೀನಿ ಅಲ್ಲೇ ಮದಕು ಅಂತ ಹಾ ಹಂಗ ಮಾಡ್ಲಾ ಹ್ಮ್ ಹಂಗೆ ಮಾಡ ತುಂಬ ಅವತ್ತ ಇದದ್ದಿಲ್ಲ ಅಂದ್ರೆ ಹಂಗೆ ಮಾಡೋದು ಇನ್ ಹೆಂಗ್ ಮಾಡೋದು ಹ್ಮ್ ಸಡಿಯಪ್ಪಾ ಯಾರು ಫೋನ್ ಮಾಡ್ತಾವ್ ನೋಡ್ತೀನಿ ಮಾಡ್ತೀನ್ಿ ತಳ
ನಾನು ಮಲ್ಕೋಬೇಕು ಬಾಯ್
ಹ್ಮ್ ಆಯ್ತಾಯ್ತು
ಹ್ಮ್